ಗೌಡ್ರೆ
ಹೇಳಪ್ಪಾ ದರ್ಶನ್ ಆರಾಮ?
ಆರಾಮಿದ್ದೀನೋಡ್ ನೀನು?
ಆರಾಮ್ಪಾ ಏನ್ ಮಾಡಕತಿ?
ಏನಿಲ್ಲ ನೋಡ ಸುಮ್ನೆ ಈಗ ಊಟ ಆಯ್ತು ಜಸ್ಟ್ ಕುಂತೆ. ನೀ ಫೋನ್ ಹಚ್ಚಿದ್ದಿ ಹಾ ಆಯ್ತು ನಿಂದು?
ನಂದ್ ಆಯ್ತಪ್ಪಾ ಗೌರ್ಮೆಂಟೊರ್ ಆಗ್ತಾರೆ ಗೌರ್ಮೆಂಟು.
ಏನ್ ಮಾಡಕೈತಿ?
ಏನಿಲ್ಲಪ್ಪಾ ಊಟ ಆಯ್ತ ಈ ಕಡೆ ಹೊರಗ್ ಬಂದಿದ್ದೆ ಹುಡುಗರಿದ್ವಲ್ ಅಲ್ಲಸು. ಅದೇ ಹುಡುಗ್ರ್ ಜೊತ್ ತಿಗೆ ಮಾತಾಡ್ಕೊಂನ್ ಕೂತಿದ್ದೆ ಅದ್ರಾಗ ಸಣ್ಣ ಮಳೆ ಬರಕ ಆತ್ದೆ.
ನಮ್ಕಡೆ ಆ ಮಳೆಲ್ಲ ಏನಿಲ್ಲ.
ಏಯ್ ಈ ಕಡೆ ಅವಾಗ ದೆಗ್ಗೆ ಬಂತ್ ಮಳೆ ನಿಂತು ಮತ್ತೆ ಇವಾಗ ಸಣ್ಣ ಬರಕತ್ತಾದ.
ಎಲ್ಲಪ ನಮ್ಮ್ ಕಡೆ ಆ ಮಾಳಿಲ್ಲ ಏನಿಲ್ಲ. ನಂಗ ಅದ ಮತ್ತೆ ನೀನ್ ಬಲಾರ ಬಿಡ್ತಿಲ್ಲ ನಾಳಿಗೆ.
ಎಲ್ಲಗಪ್ಪಾ?
ಹಾ ಇದಕ್ಕ ಹೋದಲ್ ಶಾಂಪುರ್ಕೆ ಬಾಡಿಗೆ ಎಷ್ಟುಂತ ಅಂತೇಳಾಕಡೆ.
ಬಾಡಿಗೆ ಏನ್ಯ್ಕಂಬರದು ಅವ್.
ಓ ಸಾ ಅತ್ಗ ನಾನು ಕ್ಷಣತ್ ಹೇಳಲ್ಲ ನೀಗ್ಯ ನೇ ಆದ್ರ ನೀನು ಬೇಕಾದುದ್ದಲ್ಲ ಆಯ್ತು ನೀನ್ ಚೂರು ಹೆಚ್ಚ್ಕ ಮಡಿಗಸಿಂದ ನಿಂದೆ ಪೋಲಾರ ಬಿಟ್ಟ ಬಿಡು ನಿಂದೆ ಮುಗಿಸೋಗ ಬಿಡ್ತನ. ಅವು ಸಾಮಾನ್ ತರ ಅದು ಒಂದ್ ಬಾವಿಲ್ ತರ ಬಕ್
ಆಯ್ತಾಯ್ತು ನೀ ಹೆಂಗಿದ್ರ ಅಲ್ಲಾ ನೀ ಹ ಹ್ಮ
ಹ ಮನೆಯವೂ ಬಾಗಿಲ್ ಇಡ್ತಾರ ನಾಳಿಗೆ ಬೇಸ್ಮೆಂಟ್ ಅದ ಎಲ್ಲ ಆಗ್ಯದ ನಾಳಿಗೆ ಬಾಗ್ಲಿಟ್ಟ ಪೂಜೆೆಗೀಜಿ ಆದ ಅದಕ್ಕೆ ನಾಳಿಗೆ ಸೋಮವಾರನಾಗ ಅಲ್ಲಿ ಸಂಜೆ ಇರ್ತದ.
ಹಾ
ಹ ಹೊಸಬಾಗ್ಲಿ ಹೇಳಿನ್ ನಾನು. ಕೆಚ್ಚಿದ್ ಹೇಳಿನ್ದಾಡ ದೊಡ್ಡುವ.
ಹ್ಮ
ಹ ಹತ್ತತ್ತ್ ಸಾವ್ರೂಪಾಯ್ ಬಿದ್ದವಾ ಮತ್ತೆ ಹ ನೀ ಹತ್ತ ಗಂಟಲ್ಲ ನಮ್ಮಂದ್ದ ನಾನ್ ನೀನಿಗ್ ಹೇಳಕೈತ್ತೆನ್.
ಆಯ್ತಾಯ್ತು ನಡತಿದ್ದು ಅದ್ರಾಗೇನ್ ಕೊಡ್ತ್ ನಿಮ್ ಮುಂಜೆೆಲ್ಲಿ ತಗೊಂಡಾಗ ಏಟನ ಕೊಡು.
ಹ ನೋಡ್ ಮತ್ ನೀ ಬರಂಗಿತ್ರ ನೀನೇ ಬಾ ನೀ ಬರಂಗ್
ಏಟಾನ ಕೊಡು ನೋಡಮ್ ನಾಳಿಗೆ.
ಇಲ್ಲೇ ದೇದ್ರಕ್ ಹೋದ್ರ ಒಂದ ಯ ನೋಡಪಾ ಸಾವಿರ ಹದೖದ್ನೂರುಪಾಯಿ ಕೊಡ್ತಾರ ಆ ಬುಲಾರಿಗೆ. ನೀನ್ ಅಲ್ಲಿಗ್ ಹೋದ ಅಂದ್ರೆ ಒಂದು ಎರಡು ಎರಡುವರೆ ಸಾವಿರ ರೂಪಾಯಿ ಕೊಡ್ತ ನೋಡ್ರ. ಹ್ಮ್ ಅಷ್ಟೇ ಮತ್ತ್. ಮತ್ತೆ ನಾನ್ ಈಗ ಹೇಳಿ ನೋಡ್ ಮತ್ತೆ ನೀನ್ ಅಷ್ಟು ಕಮ್ಮಿ ಇಷ್ಟು ಕಮ್ಮಿ ಅಷ್ಟೆ ಚ್ಚಲ್ಲ ಅಂತ ಅನ್ನೊದ್ದು. ಹ್ಮ್ ಹ್ಮ್ ಹ್ಮ್ ಹ ಆಯ್ತಾ ಅಷ್ಟೇ ನಾಳಿಗೆ ಮುಂಜಲಿ. ಅಲ್ಲಾ ಮತ್ತೆ ಬರ್ತಲ್ಲೇನು.
ನಾ ಬರ್ತಿನ್ ತಗೊ ನಾಳಗ್ ಮುಂಜಲ್ ನೀ ಬರ್ತಾರ ಹೋಗ್ ಬರ್ತ್ ನಾನ್.
ಅದೇ ಎಂಟ್ ಗಂಟೆಗೆ ನಾನ್ ನಿನ್ಗ್ ಬೆಳಗ್ಗೆ ಫೋನ್ ಹಸ್ತೇನೆ.
ಹ್ಮ ಅತ್ ಬರ್ತ್ನಾನು ಹೆಂಗಿದ್ರು ಇಲ್ಲ ಇರ್ತ್ನಲ್ಲಾ ಮನ್ ಕಡೆಗ ಇರ್ತನ.
ಏ ಎಂಟ ಗಂಟ ಸ್ವಲ್ಪ ಜಳಕ ಗೀಳ್ಕ ಮಾಡಿ ಬಾ ಎಂಟ ಗಂಟೆಗೆ ಹೋಗ್ಬಿಬಡವಾ ಒಂಬತ್ತೊಂಬತ್ತುವರೆ ಹತ್ತು ಗಂಟೆಗೆ ರ್ತ ನ ಕಟ್ಟಿಗಾಡ್ದಾವ
ಮುಂಜಾನ್ ಹೋದ್ರ ಆಯ್ತಗೊ ಎಲ್ಲ ಮೈಗಿತ್ತು ತಕೊಂಡ್ ರೆಡಿಯಾಗಿರ್ತನಿ ರೆಡಿಯಾಗಿ ಬರ್ತನಿ ಫೋನ್ ಮಾಡ್ ನೀನು.
ಅದಿಕ್ಕೆ ಈಗ ಪೋನಸನಪ್ಪಾ ಮತ್ತೆ ಅಕಡನ ಒಂಟಾನೇನ ಗೌಡ ಐನ ಹಾ ಅಂತ ಅಂದ
ಹೋಗ್ಬೇಕಾಯಯ್ತ ನಾಳಗ ಒಂದ್ ಹೇಳಿದ್ರೆ ರಾಯಚೂರ್ಗೆ ಹೋಗದತ್ ಅದೇನ ಮರಡ ನಿಂದೇನು ಜಲ್ದ್ ಆತಲ್ಲಾ ಹೋಗಿ ಆಯ್ಕೊ ಬರೋದ ಅಷ್ಟ ಅಲ್ಲ ಒಂದ ಹತ್ ಹನ್ನೊ ಗಂಟೆಗೆ ಆದರು ಮಾತಣ ಕೋತ ಬೇಕಿದ್ರ
ಹ ನೋಡುವ ನಾನ್ತ್ರ ಇಲ್ಲಿ ಆರ್ಡ್ರ ಕೊಟ್ಟ ಈಗ ಒಂದ್ ವಾರ ಆಯ್ತು ಎಲ್ಲಾರ ನಿನ್ನನ ಫೋನ್ ಹಚ್ಚಿದಾವ ಆಗದ್ ನೋಡ್ರಿ ಬಂದು ಅಂತ ಅಂದ ಇವತ್ತು ಬರದ್ಲ ನ ಅಂತ ಕೇಳಿದೆ ನಾನು ಅ ಇಲ್ಲಪ್ಪಾ ಇವತ್ತ ಆಯಿತರ ಬಂದಿರತ್ತ ಸೋಮವಾರ ದಿನ ಬಂದು ಎಂತಂದವ
ಹ್ಮ್ ಹ್ಮ್ ಹ್ಮ್
ಅದಕ್ಕೆ ನಾನ್ ನಾಳಗ್ ಹೋಗೋದ ಇತ್ತಲ್ಲಾ ಅವಾಗ ಚಲ್ಕಂದೆ ಮಳಿ ಅಂದ್ರೆ ಮಳಿ ಬರಕತಿತ್ ಹಂಗಾಗಿ ಈಗ ನಿಂತತ್ತಲ್ಲಾ ಮಳೆ ಅದಕ್ಕೆ ನನ ಫೋನ್ ಹಚ್ಚಿದೆ ಹ ಹಾ ಹ ಆದಷ್ಟು ಸ್ವಲ್ಪ ಮುಂಜೆ ಎಂಟು ಎಂಟವರೆರಿಗೆಲ್ಲ ಹೋಗ್ ಬಿಡ್ ಮಾಡ ಜಾಗ ಮಾಡಿವ ನಾನ್ ಬರ್ತನ ಮನೆಗ್ ಕರ್ಯಕ
ಬಾ ಬಾ ಮೈಗ ತಕೊಂಡ್ ಬಾ ಬರ್ತ್ ನಾನು ಓಮತ್ ಹ್ಮ್ ಒಮ್ಮನೆ ಹೋದ್ರ ಆಯತೋಗ ನಡತದ
ಹ್ಮ್ ಮತ ಅದಕ್ಕೇ ಮತ್ತೆ ಅವ್ರರ್ಗ್ ಹೇಳದ ಯಾಕ ಅವನು ನಮ್ ಗೌಡಗ್ ಹೇಳಮ್ಮಂತ ಒಂದ ನಿನಗ ಆಚಿನಪ್ಪ ಫೋನ್
ಅಷ್ಟ ಆಯ್ತಾಗ ಏನ್ ಮಾಡ್ತಿ ನೋಡು ನಮ ಬಂದ್ರೂನು ಭರತ್ನಾ ಮುಗಸಂಡ ನಿಂತ ಅಂದ ಎಲ್ಲ ಹೇಳ್ತಿ ಅದೇ ರ ರಾಯಚೂರ್ಗ ಹೋದಂದಲ್ಲ ಸ್ವಲ್ಪ ಅದೇ ಮುಗ್ಸೊಂಡು ಹೋಗ್ತನಿ ನಾನು ನಿನ್ಗೆ ಎಲ್ಲಾ ತಂದು ಎಳ್ಸ ಕೊಟ್ಟು ಹೋಗ್ಬಿಡಮ
ಮತ್ ರೈಸೂರ್ಗ ಹೋದೇನ ಅರ್ಜೆಂಟ ಅದೇನ
ಏ ಅದು ಯಾರ್ದು ಏನೋ ಆಯ್ಕೊಂಬರಕ್ಂತ ಅವ್ರದ್ದನ ನಿನ್ಂಗೆ ಬಾಗ್ಲುಗಳು ಹಯ್ಕೊಂಬರದ ಅದಾ
ಹ್ಮ ನಂದ್ರ ನಂಗೇನ್ ಇಲ್ಲಿ ಆತ್ತ ಒಂದು ಮೂವತ್ತ್ವತ್ತೈಐದು ಕಿಲೋಮೀಟರ್ ಅ ಶಪ್ರ ಇಂದ ಆಯ್ತ್ ಪತ್ ಹಾಕೊ ಬರೋದು ಏನಿಲ್ಲ ಅಂದ್ರೆ ಈ ಹತ್ತು ಗಂಟೆಗೆ ಇಲ್ಲಿ ಬಿಟ್ಟು ಅಂದ್ರ ಹೋಗುವ ಅಂತ ಅಲ್ಲಿದ ತಾಸು ಇಲ್ಲಿದು ಒತ್ತ ಹನ್ನೊಂದು ಗಂಟೆಗೆಗ್ ಬತ ನೋಡ ಹನ್ನೊಂದು ಹನ್ನೊಂದವರಿಗೆಗ್ ಬರ್ತ ನೋಡ್ ಊ
ಹ್ಮ್ ಆಯ್ತು ನಡತಿತ್ತು ಅದ್ರಾಗ ಅವ್ರದುು ಇ ಏನಿಲ್ಲ ಅದು ಇದ ಆದ ಸ್ವಲ್ಪ ಬ ಕಿಟಕಿ ಹೊಳ್ತಾರವವ
ಹ್ಮ ಹೌದು
ಕಿಟಕಿ ಮತ್ತೆ ರಾಡು ಸಿಮೆಂಟ್ ವಾಕಂಬರ ಸ್ವಲ್ಪ
ಹಾ
ಅದೇ ರೈಚೂರ್ಗ ಹೋಗಿ ಕಿಟಕಿಳ ಹಾಕೊಂಡು ದೇವದ್ರ ಬಂದ ರಾಡು ಸಿಮೆಂಟ್ ಹಾಕೊಂಡ್ ಬರಕ್
ನ ಕಪ್ಪನಕ ಮರ ಕಾವಲಿ
ಹ್ಮ್ ಅತ್ರನ ಯಪ್ಪಾ
ಅ ಅವು ಬರ ರಾಯಚೂರುಲ್ಲ ಇಲ್ಲೇ ಹ್ಮ
ಯ ರಾಯಚೂರಾಗಿ ಹೇಳೇನ ಪಾಯಪ್ಪ ಅತ್ತ
ನಡಪ ಬಾಳ ದೂರ ಆಯ್ತು ಬಿಡ ನನ್ಗ ಏನ್ ನೆಡತಿ ಬಿಡಪ್ಪ ಬಾಡಿಗಿ ಬರ್ತ ಗೌಡ
ಹ ರಾಯಚೂರಗ ಏನಲ್ಲ ಅದ್ರ ಸಲಾಗ
ಅದಕ್ಕೆ ಆತ ನೋಡಿದ್ರೆ ಬರ್ಲಾ ಅಂತನ ನಾಳಿಗ್ ನೀನ್ ಕರ್ಕೊಂಡ ಅಂತ ಅನ್ಕೊಂಡೆ ನೀನ್ ನೋಡಿದ್ರ ಬ ಆ ಕುಂದರ್ಸೋದ ಇಟ್ಕೊಂಡಿದ್ದ್ ನಾಳಿಗಿ.
ನಂದ ಅಲ್ಲ ಗೋಡ ನಾಳಿಗೆ ನಂದ್ ಕುಂದ್ರಿಸಿ ಬೇಕಾದ ಹೋಮ್ ಆದ್ರೆ ಹೋಮ್ ನೋಡ್
ಹ್ಮ ಬಾಗಿಲ್ ಕುಂದ್ರಿಸಿ ಬರ್ತಾನೆ ನಾ ಒಂದೆರಡು ಗಂಟೆಗೆ
ಹ್ಮ ಎಷ್ಟತಿ ಆಗ್ತದಗ ಈಗ ನಾವು ಹತ್ತೊನು ಹನ್ನೊಂದವ್ರಗಿ ಬಾಗಿಲ್ ತಂದಿವವಂದ್ರ ಅವ್ರ್ ಗೌಂಡ್ ಅವರು ಹೇಳಿ ನಾನು ಇಲ್ಲಿ ಕಾಂಚೆಪ್ಳ ಅವ್ರು ಬರ್ತಾರ ಆಯ್ತ ಅವ್ರಿಗಿ ಹೇಳಿ ಹ್ಮ್ ಆಯ್ತ ಅವ್ರರು ಏನಿಲ್ಲ ಬರೋದು ಆ ಕಡಿ ಇಂದ ಈ ಕಡಿ ಬಾ ಪೋರ್ಟ್ಸ ಪೂಜೆ ಮಾಡ್ತಾರ ಆಯ್ತ ಅದೇನ ಸ್ವಲ್ಪ ಟಯಾಪಾಸ್ತರ
ಹಾ
ಆಯ್ತುಟೇ ಇದು ಟೇಪ್ ಅಂದ್ರೆ ಮತ್ತೆ ಬಾಗಲಿಗೆ ಅದು ಚಿಕ್ಕಟ್ ಪಟ್ಟಿ ಹಸ್ತಾರ ಅದು ಜಂಗ ನೀ ನಂತ
ಡಿಸೈನ್ ಮಾಡಿದ
ಹಾ ಡಿಸೈನ್ ಆದ
ಏ್ ಡಿಸೈನ್ ಮಾಡ್ಸಿದ್ರ ಅದ ಟೇಪ್ ಹಚ್ಬೇಡ
ಟೇಪ್ ಬ್ಯಾಡ ಅಂದ ಗೌಡ
ಏ್ ಟ್ಯಾಪ್ ಬೇಡ ಅದು ನೀನು ನೀರ್ ಗಿರ್ ಹೊಡಿಯಕ್ತ್ತರ್ತಲ್ಲ ನೀರ್ ಒಡ್ದಾಗ ಮತ್ತೆ ಅದು ನೀರ್ ನಂತ ಅದೆಲ್ಲ ಪೂರ ಕೋಳ್ತವತ್ ನೋಡ ಕರ್ಗದ ಬಾಗ್ಲೆ ಎಲ್ಲಾ ಕೆಡತ ನೋಡ ಡಿಸೈನ್ ಮಾಡಿದ್ದ
ಹೌದ ಏನ
ಹ್ಮ ಡಿಸೈನ್ ಕೆಡತ ಡಿಸೈನ್ ಏನ್ ಮಾಡು ಎಂಡಿ ತಗೊಂಡು ಎಂಡಿ ಸಾರಸ ಅಷ್ಟೇ ಡಿಸೈನ್ ತೋರ್ರಿಸಬಿಡು ಡಿಸೈನ್ ಇರ್ತ್ ನೋಡ್ ಪೋರಾ ಹ್ಮ ಅದಕ ಪೂರಾ ಎಂಡೆ ಹಚ್ಚಿ ಬೀಡು ಆಮೇಲೆ ಬೇಕಾದ್ರೆ ಲಾಸ್ಟ್ಗೆ ಎಲ್ಲ ಮುಗಿದ್ಮೇಲ ತೊಳ್ಕೊಂಡ್ರ ಬರ್ತದ ಇವಾಗ ಏನ್ ಗೊತ್ತಾ ಕವರ್ ಕಟ್ಟಿದು ಅಂತ ಅಂದ್ರ ಅದು ಕವರ್ನಗ ನೀರ್ ನಿಂತು ಅಂದ್ರೆ ಯಕಡೆ ಹೋಗಲ್ಲಲ್ಲ
ಹೌದೌದು
ಅದ್ರಾಗೆ ನಿಂತು ಅಂದ್ರೆ ಸ್ಟಾಕ್ ಆಗಿ ಮತ್ತತ್ ಅದ ಇದ ಆಗಲ್ಲ ಕೊಳ್ತ ಹೋಗಲ್ಲ
ಹೌದೌದ್ ಇಲ್ಲ ಹಂಗೆ ಆತದ್ ಬಿಡ ನೀ ಹೇಳ್ದನ್ ಬರೋ ಬರಿ ಅದ
ಮತ್ತ ಅದ್ರ ಸಲಾಗ ಅದ ಏನ್ಏನು ಟೇಪ್ ಗೇಪ್ ಯಾವ್ದ್ ಸುತ್ತತಕ್ ಹ್ಬ ಬಿಡ್ರಿ ಸುಮ್ನೆ ಎಂಡಿ ಮೆತ್ಬ ಬಿಡು ನಾಳೆ ಪೂಜೆ ಆಗೊತ್ತನ ಹಂಗೆ ಇರ್ಲಕ್ಕ
ಹ್ಮ್
ಆಮೇಲೆ ಎಂಡಿ ಮೆತ್ತಿ ಬಿಡು ಸುಮ್ನೆ ನೋಡ್ ನಂದು ಒಂದ್ ಬಾಗಲ ಹಂಗೆ ಮಾಡ್ಕೊಣ್ಣ ನಾ
ಹೌದ ಇ ನಾನ ಗೊತ್ತಿಲ್ ಬಿಡಿಂಗೆ ನೀನ್ ಹೇಳ್ದ ನೀವ ಹೇಳದನ್ನು ಯೂಸ್ ಆಗ್ತದ ಅಂತೀನಾ ನಾ ನಾನ ಇಲ್ಲಿ ಅವ ಕಟ್ಟಿಗೆ ಅಡ್ಡ ಹಕ ಊರ್ ಬಗ್ಲಾಗಿತ್ತಲ್ಲ ಅವ ಬಡಿ ಕಪ್ನಲ್ಲಿ ಹೋಗಿದ್ದೆ ನ ಅವ್ನ ಹಂಗಗೆೇಂದಿದ್ದ ಒಂದ್ಲ ಸಲಾ ಇತ್ತ ಅಂದ್ರೆ ಇದೇನ ಕೇಪ್ ಗಿಪ್ ಏ ಹಚ್ಚ ಬೇಡ ಬರಿ ಎಂಡಿ ಸಾರಿಸಿ ಸಿಗಸ ಇದು ಮಾಡಿಬ ಬಿಡ ಅಂತ ಹೇಳಿದ್ದ
ಹ ಮತ್ತ ಯಾಕಂದ್ರೆ ಅದು ಡಿಸೈನ್ ಆಳ ಮತ್ತೆ ಚಲೊ ಕಾಣಲ್ಲ ಬಾಗ್ಲು ಹ
ಅಂಗಂ ರಡ
ಹ್ ಮತ್ತೆ ಸುಮನೆ ಅದಕ್ಕೆ ಅಷ್ಟ ಅಷ್ಟು ರೊಕ್ಕ ಕೊಟ್ಟು ಮಾಡ್ಸಿರ್ತತಿವಿ ಮತ್ತೆ ಆಮೇಲೆ ಡಿಸೈನ್ ಪಸೈನ್ ಹ ರ
ಅ ಎಲ್ಲ ಬರ ಬರ ಆದ ಬೀಡು ನಿಂದನು
ಅಸೆ ಏನ್ ಮಾಡು ನಾಳಿಗ ಪೂಜೆ ಆದ್ದಲ್ಲ ನಾಳಿಗ್ ಒಂದ ದಿನ ಬಿಡು ಆಯ್ತ ನಾಡ್ದ ಮಂಗಳವಾರ ಅದಲ್ಲ ಆಯ್ತ ಮಂಗಳವಾರ ಎಂಡಿ ಸಾರಿಸ್ಬಿಡ್ ಪೂರಾ ಅದಕ್ಕ
ಹ ಈ ಸೋಮಾರ ನಾಳಿಗೆ ಆ ಕೆಳ್ಕೆಂಬಂದಿ ಕುಲ್ಕಣಿನ ಏನ ನಾಳಿಗೆ ಕಾರಾ ಹುಣ್ಣಿಮೆ ಅದಲ ಚಲೋದಪ್ಪ ಇಡು ಅಂತಂದ
ಹ್ಮ ಮತ್ತ ಆಯ್ತ್ ನಾಳಿಗೆ ಇಟ್ಟುಬೀಡು ಆಕಡೆ.
ಅದಕ್ಕೆ ನಾಳಿಗಿಟ್ಟುಬಿಡ್ತನಿ ನಾಳಿ ಗಿಟ್ಟಿಗೇಶಿಂದ ಬೇಕಾರ ಹತ್ತ ಹನ್ನೆರಡು ಹನ್ನೆರಡು ಗಂಟೆ ಬರ್ತವಲ್ಲ ಒಂದ ಗಂಟೆ ಒಂದ ಗಂಟೆಗೆ ಅಕ್ಕೆತನ ಹೋಗಾಕ್ ಅಲ್ಲಿ
ಎಲ್ಲೋ . ಹೌದು ನಾವು ಅಷ್ಟೇ ನಾ ಒಬ್ಬನವನೀ ಅಲ್ಲಿಗೆ ಅಥ ಬರಾತಾರ.
ಆರ್ಡ್ರ ಗಿಡ್ರ ಎಲ್ಲ ಆಗಿ ಬಿಟ್ಟದ ರೆಡಿಯದಾನಾ ಆತ್ತಂದನ.
ಏ ಎಲ್ಲ ಆಗ್ಯವೋ ಹೋಗಿ ಹಾಕೆಂಡ ಬರೋದ ಅಷ್ಟ ನಮ್ದ.
ಅಂದ್ರೆ ಆಯ್ತ ತೊಗೊ ಮತ್ ನಂದರ ಎಲ್ಲ ಬಾಗಲು ಕೂಡ್ಸಲಿ ಆಯ್ತ ಕೌಡವರ್ ಎಲ್ಲರ ಬರ್ತಾರ ಹಂಗ ಬಾಗಿಲು ಕೂಡ್ಸದದಲ್ಲ ಮುಂಜೆನೆ ಬರ್ತಾರ ಅವ್ರು.
ಹಾ ಹೌದೌದು ಎಲ್ಲ ಅಷ್ಟೇ ಮಾಡ ಮತ್ತ ಮುಂಜೆಲ್ಲೆ ಹೋಗುಮ್.
ಅದೇ ಮುಂಜಾನೆ ಜಲ್ದಿ ಹೋಗೊಮ್ಮ ತಗೋ ಅವನಿಗೆ ಫೋನ್ ಮಾಡಿ ಹೇಳು ಅಲ್ಲಿ.
ಏ ಅವ್ನೇ ಪೋನ್ ಹಚ್ಚಿದ್ದ ಸಂಜೆ ಮಾಡಿ ಆರ್ ಗಂಟೆಗೆ ಮನ್ಯಾಗ ನೋಡ್ರಿ ಮತ ನಾಳೆಗೆ ಒಂಬತ್ತೊಂಬತ್ತುವರಿ ತರಿಸಿನೀ ಮತ್ತ ಬಂದ ಒಯ್ದುಬಿಡ ಅಂತ ಹೇಳಿನೀ ಅದಕ್ಕೆ ನಾವು ಎಂಟುವರೆ ಲಕ್ಷ ಕೊಡ್ತೀವಿ ತೊಗೊಂಡ ಬಾ ಅಂತ ಹೇಳಿನಿ ನಾನ.
ಜಲ್ದಿ ತೆಗೆಯುನು ಇಲ್ಲಾಂದ್ರೆ ಜಲ್ದಿ ಏಳ ಗಂಟೆಗೆ ಹೋಗ್ಬಿಡಮ ಆಕಡೆ
ನಾವ್ ಹೋಗಂಗಂತ ಮತ್ತೆ ಅವ್ರ ಹತ್ರ ಟೈಮಿಂಗ್ ಇರ ಇರತ್ತೆಅಲಾ.
ಹ್ಮ್ ಹ್ಮ್
ಬಿಟ್ರೆ ಆ ಮಕ್ಳು ಏನ ಅವ್ರ ಕಸದ ಅದೇ ಇರ್ತದ ಹೆಂಗ ತೆಗೀತಾರ ಹೆಂಗ್ ಬಿಡ್ತಾರ ಏನ್ಲ್
ಅದ ತೊಗೊ ನಾಳಿಗ್ ಹೋಗಿ ಆಯಕೊಂಡ ಬರುನು ಮತ್ತೆ ಬರ್ತಿಲ್ ಮತ್ತೆ ನೀನ್ ಬಂದಿಲ್ಲ ಅಂದ್ರೆ ಯಾರ್ನನ್ ಕೇಳ ತ್ ನೀ ಬಂದಿ ಅಂದ್ರ ಯಾರ್ನ ಕೇಳಲ್ಲ ನಾ.
ಇಲ್ಲ ಅಷ್ಟೇ ಮಾಡ.
ಅದೇ ಆಯ್ತು ನಿಂದು ಅದ ಇದು ಮುಗಸಕೊಂಡು ಹೋಗಮ್ಮಂತೆ.
ಆಯ್ತ್ ನಾನು ಮುಗಸನ್ ಬಿಡಮ್ಮ ಆಯ್ ಮುಗಿಸಿಕೊಂಡ ಸೀದಾ ಹೋಗದ. ಆಯ್ತು ಬಾಗಲ ಹಾಕೊಂಡ ಬರದು.
ಹ್ಮ್ ಆಯ್ತಾಯ್ತು ತೊಗೊ ಹಂಗಂದ್ರ ಸೇರಿ ಹೋಗೊಮ್ಮ ಅಂತ.
ಹ ಸರಿ ಊಟ ಮಾಡಿಲ್ಲಾನ ಇನ್ನ?
ಊಟ ಆಯ್ತ್ಪಾ ಊಟ ಆಡ ಊಟ ಮಾಡಿ ಹೊರಗ ಓಡ್ಯಾಡಕತ್ತಿದ್ದೆ.
ನನಗಿಲ್ಲ ಅಂದ್ರ ಪಸ ಪಸಕ್ನಂತ ತಪ್ಸಂದ ಹೋಗ್ ಬಿಡ್ತಿನೀ ನಾನ್
ಫೋನ್ಚ್ಚದೆ ಪಡಾಯದ.
ಸರಿ ಸರಿ ಹಂಗ ಮಾಡ್ ಅಷ್ಟೇ ಮಾಡಂಗಾರ ಹೊಮ್ತ ನಾಳೆಗ
ಸರಿ ಮುಂಜಾಲೇ ಫೋನ್ ಮಾಡ್.